ಹಲೋ ಅಚಬೇಕ್ಕಲ್ಲ ಅಚುವಕ್ಕಲ್ಲ ಹ್ಮ್ ಮತ್ತ ಮೈನಾರಿಟಿ ಅಷ್ಟಲ ಆಗಲ್ಲ ಅದ್ಯಾ
ಹಾಗಗಲ್ಲ ಮತ್ತೆ ಸುಮ್ನೆ ಹಾಕಿದ ಂಗದು ಏನು ಗೊತ್ತಾನ ಯಾರ್ ಕ ಜನ ಆಲೆ ಸಿಗ್ನೇಚರ್ ಮಾಡಸ್ಬೇಕು ಹೋಗಿ ಮಾಡಸ್ಬೇಕ ಅಷ್ಟೇ
ಯಾರ್ ಕೈಲಿ ಯಂಗ್ ಮಾಡಬೇಕು
ಯಾರ್ ಕೈಲಿ ಇವಿಲ ದಶನಪುರ್ ಗೌಡ ಅವಂದ ಕಿಲ ಸಿಗ್ನೇಚರ್ ಮಾಡಿಸ್ತಾರೆ ಒಂದ್ ಎಟಿಗೆ ಆಗ್ತಂತ ಒಂದಲ್ಪ ರಮೇಶ್
ಆರಾಮ್ ಯಾರ ಅದ ಸೈನ್ ಮಾಡ್ಬೇಕಲ್
ಹ ಹೆಂಗ್ ಮಾಡ್ದ ಅದೇ ಹೇಳನ ಇಲ್ ಮೂರಾರ
ಹ್ಮ
ಹಾಗ ಸೈನ್ ಮಾಡಿಸಕೊಡಪ್ಪಾ ನಾ ಅಂತ ಹೇಳಿನಿ ಆಯ್ಕನವ್ರ ಮಾಮೂಲ್ ಆಯ್ಕನ ಅವ್ರ ಮಾಮೂ ಹೇಳಿನಿ ರೊಕ್ಕ ಕದು ನಡ ಪಂತಾನತ್ತ
ಎಸ್ಟ್ಧೋ
ಹಾ ಎರಡ್ ಸಾವಿರ ರೇಡಿ ಮಾಡ್ಕಪ್ಪಾ ಅಂತಂತಲ್ಲ
ಸಮ್ಮ ಮಾಜಾ ಕಾಮ ಆ ಸಿರಸ್ತೆ ಕಾಮ ನ
ಹೆಂಗೇನಾ ನಾವ್ ಹೇಳಿದ ಆಮೇಾಲ ನೀ ಏನ್ ಬರ ಸಹಿ ಮಾಡಿಸಕೊೊಂಡನಾ ಮುಂದ ನಾ ನುಡಿಕತಂದೆ
ಹಾ
ಆಯ್ತ್ ಕೊಡ ನೋಡವ ಅಂತ ಅಂದ ಕೊಟ್ಟದತ
ಹೌದು
ಹ್ಮೌ ಸುಮ್ನೆ ಅಂತ ಅಲ್ಲ ಆಗ್ಲಾರದು ಅವು ನನ್ ಕೆಂತ ಆಗಲ್ಲವ ನಾವ ಹೋಗಿ ಗುದ್ದ್ಯಾಡಿ ಮಾಡಸುದು ಪಾಡಿನ
ಭೀಷ್ ಬಿಡ ಒಳ್ಳರಪ್ಪ ನಾ ಭೀಷ್ ಬಿಟ್ಟ ಚಂದ ಅ
ಬಿ ಸಿ ಎಂ ನೋ ಅಷ್ಟೇ ಇರೋ ಒಂದ್ ನಿಮಿಷ ಮೂವತ್ತನೇ ತಾರೀಕು ಮುಡ ಅಂತಂದ್ರ ಅಂತಾರ ಮಂದೆ ಹೇಳಿದ
ಹ ಮುುಟ್ಟಲ್ಲ ಎಲ್ಲ ನೋಡಿದ ನ ಮಾಮ ನೋಡವ ಅಂತ ನಿನ್ನೆ ಹೇಳ್ದ
ನಿನ್ನ ಅಲ್ಲೇ ಮೂವತ್ತನೇ ತಾರೀಕು ಹಂಗ ಒಂದ ಹಂಗ್ ಬಿಳ್ತ ನೋಡ ಬಾಳ ಇಷ್ಟಾರ
ಹಾ ಹಾ ಹ್ಮದ
ಹ ಬುಟ್ಟಿರ್ಲೆ ಯದಾ
ಹಾ
ಮುಟ್ಟರಲ್ಲ ಮುಟ್ಟರ
ಯಾವ ಒಟನಾಡುವ
ಬಿಸಿಎಂ ಬುಟ್ರಲೇ ಬಿಸಿಎಂ
ಅದು ಬಿಸಿಎಂ ನಮ್ ಕೋರ್ಸ್ ಬಿಟ್ಟಲಲ್ಲ
ಯ್ ನಮ್ ಕೋರ್ಸ್ ನೋಡಮ್ಮ ಅಪ್ಲೈ ಮಾಡಂತ ಬಂದ ಬರ ಸಿಕ್ಸ್ತ್ಲಂದ ಟೆಂತ್ ಹ ಆರರಿಂದ ಹತ್ತರ ತನ ಬಿಟ್ಟಿಲ್ಲ
ಹನ್ನೊಂದರ್ಲಿಂದ ಈ ಕಡೆ ಬಿುಟ್ಟ್ರ ಪಿ ಜಿ ಪಿ ಜಿ ಎಲ್ಲ ಗ್ರಾಜುಯೇಷನ್ ಪೋಸ್ಟ್ ಗ್ರ್ಯಾಜುಯೇಷನ್ ಎಲ್ಲ ಬಿಟ್ರ
ನಮ್ ಕೋರ್ಸ್ ಬಿುಟ್ಟಿಲ್ಲಲ್ಲೇ
ಯಾರ ಅಂದ್ರ
ನಮ್ಮ ಆಮ ಎಲ್ಲಾ ಚೆಕ್ ಮಾಡಣ
ನಿನ್ನೆ ಚೆಕ್ ಮಾಡ್ಯ ಅಲ್ಲಿವು್ ಬಿಟ್ಟು ದವ ಚೆಕ್ ಮಾಡ ಇವತ್ ಬಿಟ್ರನಾ ಹ್ಮ ಮತ್ತೆ ನಿನ್ನೆ ಮೂವತ್ತನೇ ತಾರೀಕು ಕ ಇವತ್ತು ಒಂದ್ ಇವತ್ತ
ಹ್ಮ ಇದು ಕೋರ್ಸ್ ಏನಂತಕಿದಿ ಹೇಳು ಇದ್ರಾಗ
ಆಮೇಲೆ ನಾನು ಹಾಸ್ಟೆಲ್ ಹಾಕ್ತನ ಅಂತ ಆಮೇಲೆ ಹಾಕಿಸಿ ನಿನ್ ಹೇಳತನ
ಇಲ್ಲಲ್ಲ ಏ ನೀ ಕೋರ್ಸ್ ಏನಂತ ಹಾಕಿದಿ ಹೇಳು
ಏನ್ ಕೋರ್ಸು ಎನಿಮಲ್ ಎನಿಮಲ್ ವೆಟನರಿ ಸೈನ್ಸ್ ಅಂತ
ಕೊಟ್ರಣ್ಣ ಆಪ್ಷನ್ಸ್ ಕೊಟ್ರಣ್ಣ
ಹ ಇಲ್ಲ ಎದ್ರಾಗ ಹಾಸಿಗೆ
ಇಲ್ಲಲ್ಲೇ ನೀ ಇದ್ದಾಗ ಇವ ಆಗಿವ್ರಿ
ಇಕಿನ ಅದು ಮೈನಾರಿಟಿ ಅದಕ್ ಪೋರ್ಷ ಇಲಿ ಅದು ಡಿಪ್ಲೊಮಾ ಇನ್ ಸೈನ್ಸ್ ಎಣ್ಮೇಲೆ ಸ್ಪೀಡ್ ಅಂತ ಏನ ತೋರ್ಶವ
ಡಿಪ್ಲೊಮೋ ಅಡ್ಮನ್ ತೋರ್ಸೋದ ಅಂತಂದ್ರಪ್ಪ
ಹ ಕರ್ನಾಟಕ ಹ ಎನಿಮಲ್ ಹಸ್ಬೆಂಡ್ರಿ ಅಂಡ್ ಫಿಶರ್ಸ್ ಏನ ತೋರಿಸ್ತದೆ
ಹ್ಮ್ ಹ್ಮ್ ಹೌದಾ
ಹ್ಮ್
ಅದ ಕೇಳಿದೆ ನೋಡ ಅದೇನ್ ಹಾಸ್ಟ್ಲ್ ಅಪ್ಲಿಕೇಶನ್ ಹಾಕಿ ತೋರಿಸಸ್ರೆ ಸೀದಾ ಹೋಗ್ಬೋದು ಹಾಸ್ಟ್ಲ್ಕ್
ಹಾ
ಸೀದಾ ಹಾಸ್ಟೆಲ್ ಅಪ್ಲಿಕೇಶನ್ ಆಕ ಏನೋ ಇತ್ತಂದ್ರೆ ಆಯ್ತ ಭೀಷಮ್ಗೆ ಹೋಗ್ಬಹುದು
ಹ್ಮ್ ಅಂದ್ರೆ ರೆಕಮೆಂಡ್ ಆದ ಅ ಲಿಸ್ಟ್ ಅದ ಕತು ನವು
ರಕ್ಮಂಡ್ ಮೇಲೆ ಇರ್ಬೋದು
ಇರ್ಬೋದು ಬಿಡು ನಾವವು ಲಿಸ್ಟ್ ಸಲ ಕಾಯಕೈತಿವ ಅಂಗೆ ಇಷ್ಟ ಆದ್ರ ಆರಾಮ್ ಯಾರ ಅವಂಗ ಮಾತ್ರ ಹೊಡ್ದ ಹಾಕ್ಬೇಕಂಗೆ ಯಾರ್ ಮಗ ಹೊಡಿಸಿದ್ರ ನಿಮ್ದ ರೆಕಮೆಂಡ್ ಅದ ಅದ ಅದ ಅಂದ್ರನು ಅಲ್ಲೇ ಹೊಡದ್ ಹಾಕ್ಬೇಕು
ಎ ಎಸ್ ಎಷ್ಟು ಹಾಸ್ಟಲ್ ಇರೋದ ಆಗಲ್ಲಪ್ಪಾಯಣ ನಾನು
ಏ ಇರಲ್ಲ ನಾನು ರೆಕೆಮಂಡಲೆ ರೆಕೆಮಂಡ ಆದ್ರ ಅವ ಏನ ಅಂತಾನ ಇವ ಏನ ಅಂತಾನ ಅಂಚಿಕೆ ಅ ಕೊಡ್ಬೇಕು
ಹಾ ಲಿಸ್್ಟ ಇದರಾಮ ರೀ ಯವುನ್ಲ
ಲ್ಲ ರಾಜಾನ
ಹಾ ಹಾ
ಇವಾಗ ಹೋದ್ನ ಗಾಡೆ
ಯಾವ ಊರ್ಲ ಅವುಂದು
ಒಂದು್ ಅವ್ರನ್ಪ ಇವಾಗ ಹತ ಮಗ
ಎಕ್ಕ ಕಸ
ಇಗಡೆ ಹೋದ ಮಗ ಇಗಡಿ ಏಗಡಿ ಹೋದ ಇಗಡೆ ಹೋದ್ನ ಅಕಡೆ ಹೋದ್ನ ಅದು ಮೊಟ ಅಮ್ಮ ಮಳಿ ಇಲ್ಲ ಬೆಳಿ ಇಲ್ಲ ಇವನು ಅವ್ನು
ನಮ್ಮಾರ್ ಕಡೆ ಈಗ ಸ್ಟಾರ್ಟ ಆಗ್ಯೇತ್ ನೋಡ್ ಮಳೆ
ಬಂದ್ ಮಳಿ ನಮ್ ಕಡೆ ಏನಿಲ್ಲ ಗಾಳಿ ಅಂದ ಗಾಳಿ ಬರೀ ಗಾಳಿ
ಹ್ಮ ಹ್ಮ್
ಸಂಜಿಕ್ ಈ ಈ ಟೈಮ್ ಆದ್ರ ಸ ಸಾಕ್ ನೋಡುವ ಗಾಳಿ ಬರಿೀ
ಹ್ಮ ಹ್ಮ
ಅದೇ ಗಾಳಿ ಬುಡಕತ್ತದೆ ಏನವ ಈ ಬೀಸ ಮಾಷಲ್ಬುಟ್ಟಲ್ಲ ಹಕ್ಕಮ್ಮಂತ ಅಷ್ಟೇರು ನೋಡ ಒಂದ್ ನಿಮಿಷ ಓಪನ್ ಮಾಡತ ಯ ಅಲ್ಲಿ ಹಾಸ್ಟೆಲ್ ಯಾಕೆ ಕ್ಯಾನ್ಸಲ್ ಮಾಡಿದಾನಿ ಅಲ್ಲಿ ಹಾಸಂದಗೆ ಇದ್ರಗ ಬರಿಗಿದಗ ಹ ಹ ಅವ್ರಕ್ಕಪಿಕ್ಕ ಬರ್ತಾರಂತ ಏನಿಲ್ಲ
ಳಂಗಗೆ ಬರತಲ್ಲ
ಓಡಮ್ ತಗಿದ್ ಆಯಕ ಬೀಸ ಅ ಬಿಟ್ಟನಲ್ಲ ಇಲ್ಲ ಅಂದ್ರೆ ನ ನದ್ ಬಿಟ್ಟ ಹತಿದ್ಲಂದ್ರ ಇ ಒ ನಾಕ ಒಂದ್ ವಾರ ಎರಡ್ ವಾರ ಹಂಗ ಹೋಗ್ಲಿ ಹಾಕಂ
ನೀೂಚೋಲ್ ತಗೊಂಡ ತಪ್ಪ ನ ಹಾಸ್ಟಲ್ ಹಾಸ್ಟಲ್ ಕೊಡ್ತದೋ ನೀೂಚೋಲ್
ಏನ
ಹಾಸ್ಟಲ್ ಮ್ಯೂಚುವಲ್ ಮಡಿಿ ಕರಕ್ ಬರ್ತದ
ಬಾರದ
ಹ್ಮ್
ಬರತ್್ರ ಮತ್ ಮಾಡ್ಕೇಬೇಕಲ್ವಾ
ಅವಾಗ ಅಷ್ಟ ನೆನಪಾಗ ಅಷ್ಟೊಂದು ಆಗ್ಲಿಲ್ಲ ಅದು ಆ ಪಾರ ಹೋಗಲ್ಲ ಅಂತ ಗೊತ್ತಾಯ್ತ ಕಡ ಅವ್ರಿಗೆ ಆ ಪಾರ
ಹಾ
ಮನನ್ಯೂಚಲ್ ಕೊಟ್ಟ ನೋಡ ಅ್ರ ಅಕಡೆ ಹೋಗಲ್ಲ ಅಂತ ಗೊತ್ತಾಯ್ತ
ಹಾ
ಗ್ ಕ್ಲಾಸಿಗೆ ಬರ್ಲ್ಲಾ ಅಂತ
ಹ್ಮ
ಹ್ ಆ ಕಡೆ ಹೋಗಿ ಕ್ಯಾನ್ಸಲ್ ಮಾಡಿಕ ಅಂತಾರಂತ ಗೊತ್ತಾಗಬಿಡ್ತ ಅವ್ರಿಗೆ
ಹ್ಮ್
ಅದಕ್ಕಾದಂತಾನ ತರಿಪಡಿಸಿರಿಲ್ಲ ಹ್ಮ
ತ ಇಲ್ಲಾ ಪ್ರಾಯನ ಇಲ್ಲಿ ನ ನೋಡಕಂತಲಯ ಮುಟ್ಟಾರ ಇಲ್ಲ ಅಂತ
ನೋಡ್ ಕೊಡ್
ಆಾ
ಕನ್ಫರ್ಮ್ ಆಗಿ ನೋಡಂತ
ಎಡ್ ಒಂದ್ ಅಷ್ಟೇಾರ ಒಂದ್ ಎರಡು ಮಷ ಅಷ್ಟೇ ಇಲ್ಲ ಫಸ್ಟ್ಗೆ ಯಾವ ಒಂದ್ಸರ್ತಿ ಹಾಕಿದ್ರೆಪಸಸ್ ಹಕ್ಲಿ ಏ ಅಂತ ಬರಿ ಹಾಕದೇ ಬ ಅವಶ್ಯಕತೆ
ಹಾ ಒಂದ್ಸಾರಿ ಹಾಕಿದ್ದಗನ ಇತ್ತ ಅವ ಸೀರತ್ತ ತಾನೇ ಬರತ್
ಇತ್ುವರ್ಷಕಂತ ತಾಳೆ ಕರ್ನಾಟಕ ಏನಾದ ದ ಕರ್ನಾಟಕ ಪಶು ಏನ ಹ ಸತ್ ಬಂತ ಇದ ಯಾರ್ ನೋಡಿ ಕರ್ನಾಟಕ ವೆಟ್ರನರಿಲ್ಂಡ್ ಸೋಶಲ್ ಸೈಂಸ್ ಯನಿವರ್ಸಿಟಿ ಅಂತಾ
ಹೌದಾನ
ಹಾ ಆದ
ಏನಂತ ಅದ ಕರ್ನಾಟಕ ಅನಿಮಲ್ ಹಸ್ಬೆಂಡ್ರಿ
ಹ್ಮ ಎ ಯುನಿವರ್ಸಿಟಿ ಬೋರ್ಡ್ ನಂಬರ ಒಂದ ಮಗ
ಯುನಿವರ್ಸಿಟಿಯ
ಬೋರ್ಡ್ ನಂಬರ್ ಹತ್ತುನ ಸ್ಧಂಗ ಬೋರ್ಡ್ ನಂಬರ್ ಇಲ್ಲು
ಹಂಗ ಎಲ್ಲ ಬಿಟ್ಟರ್ಲ್ಲ
ಲಡಿಸ್ಟಿಕ್ ಚೆಕ್ ಮಾಡತ್ನಿ ಯದಗಿರ ಒಂದ್ ಎರಡ್ ನಿಮಿಷತ್ತ ನೆಟ್ವರ್ಕ್ ಇಲ್ಲದಾ ಸಲೋ ಇಡ ಗ ಸ್ಲ ಆಸ
ನೆಟ್ವರ್ಕ
ಹ
ಹಾ
ಡಿಪ್ಲೊಮೆಯನ್ನು ಸರ್ ಕೋರ್ಸನ ಬಂದಲ ಡಿಪ್ಲೊಮ ಇನ್ನು ಆನಿಮಲ್ ಹಸ್ಬೆಂಡ್ರಿ ಅಂತ
ಹಾ ನಮ್ಗೆೇ ಮತ್ತೆ ಡಿಪ್ಲೊಮಾ ಏನ್ ಅನಿಮಲ್ ಹಸ್ಬೆಂಡ್ರಿ
ಫಸ್ಟ್ ಇಯರ್ ಅಲ್ಲ ಫಸ್ಟ್ ಇಯರ್ ನಂಬದು
ಹಾ ಬಿಟ್ರ ನಮ್ಮ ಅದ ಏನಂದ ಬಿಿಟ್ರಿ ಅವಳ ಕರೆಕ್ತಗಿ
ಹ ಇಲ್ಲ ಇನ್ನ ಬಿಟ್ಟಿಲ್ಲ ಇನ್ನ ಬಿಟ್ಟಿಲ್ಲ ಏನ ನಮ್ ಕೋರ್ಸಿಗ್ ಬಿಟ್ಟಿಲ್ಲ
ಯಾರಕ
ಹಾ ನಮ ಕೋರ್ಸಿಗೆ ಬಿಟ್ಟಿಲ್ಲ ಅಂತ ಹೇಳ ಆತ್ಲನಾ
ಹ ನಾ್ ಹೇಳಿಲ್ಲ ಬುಟ್ರಲ್ಲೆಲ್ಲಾ ನಮ ಕ ವರ್ಸ ಅಂತ
ಬುಟ್ಟ ಹಾಕ್ ತ ಹೇಳ ತಪ್ಪ ಅ ಹತ್ತು ನಿಮಿಷದ ಹತ್ಬೋದು
ಆಗ್ಬೋದ ನಾವ್ ಹಾಕದ ಅದ ಅಲ್ಲಿ ಅದ ಮೆಡಿಕಲ್ ಕೇಳದ ಅದಕ್ಕೆಲ್ಲ
ಹ ನೋಡಂತ ಇನ್ನೊ ದ್ವಾರ ಆದ್ರ
ಅದೇ ಮತ್ತೆ ಇನ್ನ ಬಿಡಲ್ಲ ಅಂತಂದ್ರ ಅದು ಈಗ ನಮ
ಹಾ ಕಂಪ್ಯೂಟರ್ದವರಿಗೆ ಅವ್ರಿಗೆ ಕೇಳ್ಗಂತರ್ಬೇಕಕ್ು ನೋಡು ಯಾವಾಗ ಲಾಸ್ಟ್ ಡೇಟ್ ಆದ ಯಾವಾಗಾಗಿಲ್ಲ ಅಂತ ಇಲ್ಲದ್ರೆ ಮತ್ತೆ ಹೋಯ್ತದ್ರ ಬಾಯಿ ಬಾಯಿ ಮುಂಚ ಹಯಕಬೇಕತ್ ನಾವವು
ನನಗನ್ ಸಮಯಕ್ಕೆ ಮುಂದಿನ ತಿಂಳ ಹಬ ಬಿಡ್ತಾರ ಅನ್ಿಸ್ತ ಆಗಸ್ಟ್ ಅಗಸ್ಟ್
ಅ ನೋಣಪ್ಪಾ
ಹಾಗಗಷ್ಟ ಬಿಡ್ತಾರ
ಇ ಆಾಸ್ಟೆಲಗೆ ಹೋದ್ರ ಅನ್ನ ಇಚ್ಚೆಂದಾಗಲ್ಲ ಗತ್ತೈತು ನನಗೆ
ಹತ.
ಅಯ್ಯವು ನೋಡಿದಿಲ್ಲ ಅವತ್ತು ಅವತ್ತ್ದ ಎಷ್ಟು ದಿವ್ಸ ಹೆಂಗ್ ಹೆಂಗ್ ಮಾಡಕ್ತಿವು.
ಹ ಹಾ.
ಹ ರಾಮಂದ ಆಕ್ಲ್ ಬಾರಿ ಇತ್ತು ಆರಾಮ್ ಇರ್ಬೋದು.
ರಾಮ ಹಾಸ್ಟಲ್ ಎಲ್ಲ ಅಡದ ಹೂ. ಅದ ಓದ್ತವಲ ಎಲ್ಲಸ.
ನೋ ಮತ್ತ ಮಷ್ಟತ ಹಂಗೆ ಅದು ನೋನು.
ರೂ ಫುಲ್ಲು ಓದದನೋಡ ಅಲ್ಲ ಇಷ್ಟ.
ಹ್ಮ ಹ್ಮ.
ಹೇಳ್ಬಬೇಕು ಸೀನಿಯರ್ದರು ಹೋದ್ರ ನಾವ್ನಲ್ಲಿಸಪ್ಪತಲ್ಲ ಅಂತ ಹಾಗಂತ ನಾವೆಲ್ಲಾ.
ಹ್ಮ.
ಆಬಕ್ದ ನಮ್ಗ ನಮ್ಗ ಅಬಕಾಲ.
ಹ್ಮ್.
ನೋಡ್ನಪ್ಪಾ ಏನ್ ಮಾಡಂಗ ಮಾಡತನಿ ಆಯ್ತಂದ್ರ ಪಾಡ ಇಂಗ್ರ.
ನೋಡ ಸಿ ಸಿಗ್ನೇಚರ್ ಮಾಡಿಸಿದಾರ ನಂದೊಂದ ಮಾಡಸ್ ಲೆ.
ಹೇ ಮಮತ.
ಹಾ.
ಐದು ನೋಣ ಮಂದ.
ಅಲೋ.
ಹಾ ಹಾ.
ಹಾ ಸರಿ ಸರಿ. ಮಾಡ್.